ಹಾ ಊಟಗದಕ್ಕ
ಹಾ ಊಟ ನಾ ಒಂದ್ ಗಂಟೆ ಈ ಎಷ್ಟ ಟೈಮ್ ಮಾಡ್ಬಕ್ ನೋಡಪಿ ಇವಾಗ ಒಂದ್ ಗಂಟೆ ಆಗ್ಯದ ಮಾಡ್ಬೇಕು ಒಂದ್ ಒಂದ್ರೆಗೆ ಅಡಗಿ ಬೆಳಿಗ್ಗೆ ರೊಟ್ಟ ಅನ್ನ ಆ ಪಲ್ ಸಾರು ಮಾಡಿ ನೋಡ್ಪಿ
ಅನ್ನ ಬೆೇಳೆ ಸರ್ ಮಾಡ್ರಿ ಅನಕ್ಕ ಈಗ ಅನ್ನ ಮಾಡೋ ಯಾಕಂದ್ರ ಎಷ್ಟು ನೀರ್ ಹಾಕ್ಬೇಕಕ್ ಈಗ ನಾಕ್ ಜನ ಇದ ನಾಕಕ್ ಜನ ಇದದೆ ಅಂತಕ್ ಮನ್ಯಾಗ ಅಕ್ಕಿ ಎಷ್ಟ ಇಡ್ಬೇಕು ಕು ನೀರ್ ಎಷ್ಟ್ರ ಅಂತಕ್
ಅಡ್ಗಿ ಮಾಡಕ್ ಬರ್ಲೇನಪ್ಪಿ ಹ್ ಹ್ಮ್ ಕಲ್ಸ ಹ ಓ ಕಲಿಬೇಕ್ ಕೋನ್ನೊಂದ್ ಸಲಿ ಪೇರೆಂಟ್ಸ್
ಹ್ಮ್ ಈಗ ಎಲ್ಲಿಗಾರ ದೇವ್ರಿಗ್ ಹೋದ್ರ ಏಲ್ಲಿಗರ್ ಹೋದ್ರಂದ್ರೆ ಮನೆಯಾಗೊಬ್ಬರೇ ಇರ್ಬೇಕಾದ ಆತಕ್ಕ
ಈಗ ಜಾಸ್ತಿ ನಿಮ್ಮ ಅವ್ರೆ ಅವ್ರ ಉಣ್ಣಂದ್ರ ಮೇಲೆ ಡಿಪೆಂಡ್ ಅಪಿ ಒಂದ್ ಗ್ಲಾಸ್ ಅಕ್ಕಿ ಇಟ್ಟಿದ್ರ ಅಂದ್ರೆ ಎರಡ್ ಗ್ಲಾಸ್ ನೀರ್ ಹಾಕ್ಬೇಕ್ ಅದಕ್ಕ.
ಹಾ
ಆ ಒಂದ್ ಗ್ಲಾಸ್ ಅಕ್ಕಿ ಎರಡ್ ಗ್ಲಾಸ್ ನೀರು ಮತ್ತ್ ಎರಡ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ರ ಅಂದ್ರೆ ನಾಕ್ ಗ್ಲಾಸ್ ನೀರು. ಹ ಆ ತರ ನೀವು ನಿಮ ನಿಮ ಡಿಪೆಂಡ್ ನಿಮ್ಗೆ ಯಾವ್ ಗ್ಲಾಸ್ ಮಾಡ್ಕೊಳಂಗಿತ ನಾಕ್ ಗ್ಲಾಸ್ ನೀರ್ ಇಡ್ಬೋದು.
ಹ್ಮ ಒಟ್ಟ ಒಂದ್ ಅಕ್ಕಿ ಗ್ಲಾಸ್ ತಗೊಂದ್ರೆ ಎರಡ್ ಗ್ಲಾಸ್ ನೀರ್ ಹಾಕ್ಬೇಕನತ್ತೆ.
ಹಾ ನೀರ್ ಆಗ್ಬೇಕ್ ಅಂದ್ರೆ ಚೆನ್ನಾಗ ಇದ ಬೇಯ್ತದ ಮೊದ್ಲು ಅದ ಫಾಸ್ಟ್ ಇಡ್ಬೇಕು ಸ್ವಲ್ಪ ನೀರ್ ಹಾಕ ನೀರ್ ಹಾಕಿದಾಗ ಸ್ಟಾರ್ಟಿಂಗ್ ಫಾಸ್ಟ್ ಇಡ್ಬೇಕ ಅದು ಗ್ಯಾಸ್ ಸ್ಟೋವ್ ನಂತರ ಆ ನೀರೆಲ್ಲಾ ಬತ್ ತ ಟೈಮಿಗ್ ಸ್ಲೋ ಮಾಡ್ ಬಿಡ್ಬೇಕು. ಅಂದಾಗ ಅದ್ ಚೆನ್ನ ಅವಾಗ. ಚೆನ್ನಾಗ ಚೆನ್ನಾಗಾಗ್ತದ.
ಮತ್ತೆ ಅದ್ ಹೊಸ ಅಡಿಗೆ ಏನದ? ಹೊಸ ಅಡಿಗೆ ಕಲ್ತ್ರಿ ಏನಕ್ಕ ಹೊಸದ್ ಯಾವ್ದಾರ ಅಡಿಗೆ ಬೇರೆದ.
ಹೊಸ ಅಡ್ಗಿ ಚಿಕನ್ ಚಿಕನ್ ಮಾಡಕ ಬರ್ತದ.
ಹಾ ಅಕ ಬಿರಾನಿ ಬಿರಾನಿ ಅಕ್ಕ
ಬಿರಿಯಾನಿ ಮಾಡಕ್ ಬರೋಲ್ದು ಬರ ಚಿಕನ್ ಸಾಂಬಾರ್ ಮಾಡ್ತೀವಿ, ಬಿರಿಯಾನಿ ಇಲ್ಲ.
ಚಿಕನ್ ಸಾಂಬಾರ್ ಮಾಡ್ತೀರ ಅನ್ನುಕ್? ಅದು ಹೆಂಗ್ ಮಾಡದದು?
ಅದು ಫಸ್ಟ್ ಗೆ ಅ ಎಣ್ಣೆ ಹಾಕ್ಬೇಕು, ಆನಂತರ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು, ಆನಂತರ ಕ್ಲೀನ್ ಮಾಡಿದಂತ ಆ ಚಿಕ್ಕನ್ನುನ ಏನ್ ಮಾಡ್ಬೇಕು ಆ ಒಂದು ಎಣ್ಣೆಯಲ್ಲಿ ತಾಳ್ಸ್ಬೇಕು ನಂತರ ಅರ್ಶಣ ಹಾಕ್ಬೇಕು ಅದಕ್ಕ
ಆ
ಆ ಅರಶಣ ಹಾಕಿದ ನಂತ್ರ ಸ್ವಲ್ಪು ಖಾರ ಮಸಾಲೆ
ಹ್ಮ್
ಆ ಇವೆಲ್ಲ ಖಾರದ ಮಸಾಲಿ ಮತ್ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಅದನ್ನೆಲ್ಲ ಬಾಡಿಸಬೇಕು ಅದನ್ನೆಲ್ಲ ಫ್ರೈ ಫ್ರೈ ಮಾಡ್ಬೇಕ್ ಎಣ್ಣೆಲ್ಲಿ. ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಮೆಣ್ಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ಗ್ಯಾಸಿನ್ ಮೇಲಿಟ್ಟು ಸ್ವಲ್ಪ ಬೇಯಿಸಿ ಏನ್ ಮಾಡ್ಬೇಕಂದ್ರೆ ಮಿಕ್ಸರ್ ಕಾ ಮಿಕ್ಸರ್ಕಾಕ್ಬೇಕು ಆ ಪೇಸ್ಟ್ನೇನ್ ಮಾಡ್ಬೇಕು ಈ ಎಣ್ಣೆಲ್ಲಿ ತಾಳ್ಸಂತ ಚಿಕನ್ಗೆ ಅಥವಾ ಮಟನ್ಗೆ ಹಾಕ್ಬೇಕ್ ಅದುನ್ನ ಅದುನ್ನು ಸ್ವಲ್ಪ ಒಂದ ಐ ನಿಮಿಷ ಆ ಫ್ರೈ ಮಾಡ್ಬೇಕು ಎಣ್ಣೇಲಿ ಆ ಫ್ರೈ ಮಾಡ ಸ್ವಲ್ಪ ಬೆಂದ್ ಬೆ ಬೆ ಬೆನ್ ಬ್ಯಾ ಬೆಂದತ್ ಸ್ವಲ್ಪು, ಮೆತ್ತಗಾತದದು ಚಿಕನ್ ಅಥವಾ ಮಟನ್. ನಂತರ ನಿಮ್ಗೆಷ್ಟು ನೀರ್ ಬೇಕು ಅಷ್ಟು ನೀರು ಹಾಕ್ಬೋದು ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ ಬೋದು ಇಲ್ಲ ನಾವು ಸ್ವಲ್ಪ ತಿಳಿ ಸಾರು ಉಣ್ತೀವಿ ಅಂತಂದ್ರೆ ಸ್ವಲ್ಪ್ ಜಾಸ್ತಿ ನೀರ್ ಹಾಕಿದ್ರು ನಡೀತದ. ಉಪ್ ಹಾಕ್ಬೇಕು ಉಪ್ಪೊಂದ್ ಹಾಕ್ಬೇಕು ಫರ್ಸ್ಟ್ ಸ್ಟಾರ್ಟಿಂಗ್ಗೆ ಉಪ್ ಹಾಕ್ಬೇಕು ಅರಿಶ್ಣ ಅದೆಲ್ಲಾ ಹಾಕಿರ್ತಾರಲ್ಲ ಅರಿಶ್ಣ, ಖಾರದ ಪುಡಿ ಅದೆಲ್ಲಾ ಮಸಾಲೆ ಹಾಕ ಟೈಮ್ನಾಗೆ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ ಹಾಕ್ಬೇಕು, ಕಡಿಮೆ ಉಪ್ಪಾಕ್ಬೇಕು ಆಮೇಲೆ ಜಾಸ್ತಿ ಉಪ್ ಹಾಕಿದ್ ಮೇಲೆ ನಾವು ಆ ಕ ನಮಗ ತಿನ್ನಕ್ ಆಗಲ್ ಜಾಸ್ತಿ ಉಪ್ಪಾಕಿದ್ಮೇಲೆ ಸ್ವಲ್ಪ ಕಡಿಮೆ ಉಪ್ ಹಾಕಿದೋ ಅಂದ್ರೆ ನಾವು ಸಾಂಬಾರದಾಗ ನೋಡ್ಕೊಂಡು ನಾವು ಉಪ್ಪಾಕೋಬೋದು. ನಂತರ ಹ್ಮ್ ನಿನಿಗೇನೇನ್ ಮಾಡಕ್ ಬರ್ತತಿ ಅಡಿಗಿ?
ಈಗ ಆಯ್ತ್ ಈಗ, ಈಗ ಅಪ್ಪ ಅಮ್ಮ ಎಲ್ಲಿಗಾರ ಊರಿಗೆ ಹೋದ್ರಂದ್ರೆ ನಾವೇ ಮಾಡ್ಬೇಕಲ ಮನೆಗ ಅದುಕ್ಕೆ ನಿಮ್ ಬಳ್ಳೆ ಮಾಹಿತಿ ಕೇಳಕತ್ತೀನಿ ಅಕ್ಕ.
ಹ್ಮ್ ಹಾಂ ಚಾ ಮಾಡ್ತಿನಕ್ಕ ಆದ್ರ ಸ್ವಲ್ಪ್ ಸಕ್ರಿ ನೀರು ಹಾಕ್ ಕಿನೇ ಚಾ ಮಾಡ್ತನಕ್ಕ. ಅನ್ನಾನು ಸ್ವಲ್ಪ್ ಮಾಡ್ತಿನಕ್ ಅಕ್ಕ ಒಂದ್ ಮಾಡಿದನೆ ಅನ್ನ ಕೂಗ್ಲೆ ಇಲ್ಲಕ್ಕ ಅದಕ್ಕ ಸರಿಯಾಗಿ.
ಹಾಂ ಅದೇ ಒಂದ್ ಗ್ಲಾಸೀ ಅಡಗ್ಲ ನಿಮ್ಗ್ ಸ್ವಲ್ಪ ಅಳಸ ಅನ್ನ ಬೇಕಾಗಿತ್ತಂದ್ರೆ ಸ್ವಲ್ಪ್ ಜಾಸ್ತಿ ನೀರ್ ಇಟ್ಟು ಸ್ವಲ್ಪ್ ಗ್ಯಾಸ್ ಸ್ವಲ್ಪ ಫಾಸ್ಟ್ ಇಡ್ಬೇಕು. ಫಾಸ್ಟ್ ಇಡ್ದ ನೀರ್ ಬತ್ತ ಟೈಮ್ಗೆ ನಾವ್ ಸಣ್ ಇಟ್ಬಿಡ್ಬೇಕು ಅಂದಾಗ ಅದು ಅನ್ನ ಒತ್ತದಿಲ್ಲ ಏನು ಮಾಡೋದಿಲ್ಲ. ನಾವ್ ಮೊದ್ಲೆೇ ಸಣ್ ಇಟ್ಟಿವಂದ್ರ ಅದು ನೀರು ಮೇಲ್ಗಡೆ ನಿಂತ ಬಿಡ್ತಾವ ಹುಕ್ಕುರ್ ನೀರ ಅನ್ನದ್ ಮೇಲ್ ಇದ್ದಂತ ನೀರು. ಆ ಫಸ್ಟಿಗ್ ನಾವು ಫಾಸ್ಟ್ ಇಟ್ಟು ನಂತರ ನಾವ್ ಸ್ಲೋ ಮಾಡ್ಬೇಕ್ ಅಂದ್ರ ಒಲಿ ಮುಂದ ನೋಡ್ಕೊಂತ ನಿಂದ್ಬೆಕ್ ಒಂದ್ ಐದ್ ನಿಮಿಷ ನಾವ್ ಜಾಸ್ತಿ ಫಾಸ್ಟ್ ಇಟ್ಬಿಟ್ವಿ ಅಂದ್ರ ಅದು ಅನ್ನ ಆಗದಿಲ್ಲ ಬರೇ ಕಾಳದಂಗ ಆಗ್ಬಿಡ್ತದ. ಹ್ಮ್
ಮತ್ತಾವಡಿಗ್ ಹೊಸ ಅಡಿಗಿ ಯಾವಾರ ಬರ್ತಾವೇನ್ ಅಕ್ಕಾರೆ ಟಮಟೊ ಸಾರು ಬರಲಕ್ಕ, ಆದ್ರ ಹಿಂಗ್ ಏನಾರ ಬ್ಯಾಳಿ ಕುದುಸ್ತೀನಕ್ಕ ಆದ್ರೆ ಇನ್ನ ಪಾಣಿ ಒಡ್ಯಕ್ ಬರಲಕಿನ್ನ.
ಪಾಣಿ ಹೊಡಿದ್ ಏನಿಲ್ಲಪ್ಪಿ ಅಟೆ ಬಳ್ಳೊಳ್ಳೆ ಹಾಕ್ ಕದು ಬಳ್ಳುಳ್ಳಿ ಹಾಕದು, ಕೊತ್ತಂಬರಿ ಹಾಕದು, ಕರಿಬೇವ್ ಹಾಕದು, ಕರಿಬೇವ್ ಹಾಕಿದ್ ನಂತರ ಎಣ್ಣಿಮು ಟೊಮೆಟೊ ಏ ಕೊ ಅವೆಲ್ಲ ಹಾಕಿದ್ ನಂತರ ಮತ್ ಖಾರ ಉಪ್ಪು ಅರಶಣ ಹಾಕ್ಬಿಡ್ಬೇಕು. ಆಮೇಲೆ ಟೊಮೆ ಟೊಮೆಟೊ ಅದು ಕಟ್ ಮಾಡಿದ ಟೊಮೆಟೊ ಇಟ್ಟ ಹಾಕಿ ಸ್ವಲ್ಪ್ ಏನಾದ್ರು ಬೂ ರುಬ್ಬ ಗುಂಡಿತ್ತಂದ್ರೆ ಸಲ್ಪ್ ಅದನ್ನೆಲ್ಲಾ ಮ್ಯಾಶ್ ಮಾಡ್ಕೋಬೇಕು, ಸಣ್ಣಗ್ ಮಾಡ್ಕೋಬೇಕು ಅದು ಟೊಮೆಟೊ ಎಲ್ಲ ಅದು ಇದಾಗಬೇಕಂದ್ರೆ ಅದು ಕಲಿಬೇಕಂದ್ರೆ ಸಾರಿನಲ್ಲಿ ಆ ಮಾಡ್ ನಾಡ್ ಸ್ವಲ್ಪ ಎಲ್ಲಾ ಅದು ಒಂದೆರ್ಡ್ ನಿಮಿಷ ನೀರ್ ಹಾಕದೇನೆ ಇದು ಮಾಡ್ಬೇಕ್ ಫ್ರೈ ಮಾಡ್ಬೇ ಮಾಡ್ಕೋಬೇಕು ಟೊಮೆಟೊ ಸಾರ್ನ ನಂತರ ನೀರ್ ಹಾಕೋಬೇಕು. ಅದ್ರಲ್ಲಿ ನೀವು ಟಂ ಆ ಟೊಮೆಟೋದಲ್ಲಿ ಅಥವಾ ಈ ಶೇಂಗಾ ಶೇಂಗಾ ಪುಡಿಯಾರ ಹಾಕೋಬೋದು, ಇಲ್ಲ ನಾವ್ ಶೇಂಗಾ ಪುಡಿ ಬೇಡ ನಮ್ಗ ಇಷ್ಟ ಇಲ್ಲ ಅಂದ್ರೆ ನೀವು ಬ ರೆ ಟೊಮೆಟೊ ಸಾರಷ್ಟೆ ಅದು, ಅದು ಆದ್ರೂ ಓಕೆ ಸಪ್ಪು ಹ್ಮ್ ಶೇಂಗಾ ಪುಡಿ ಹಾಕಿದ್ರೇನು ಸಲ್ಪ್ ಸಾರು ಗಟ್ಟಿ ಆಗತ್ತ ಟೇಸ್ಟಿ ಆಗುತ್ತ. ಅದು ನಿಮ್ಗ ಶೇಂಗಾಸಾರ ಇಷ್ಟ ಇಲ್ಲ ಅಂದ್ರೆ ನಿಮ್ಗ ಕೊಬ್ಬರಿ ಪುಡಿ ಹಾಕೋಬೇಕದಕ್ಕೆ. ಒಬ್ರು ಪುಡಿ ಅಂದ್ರುನು ಸಾರ್ ಟೇಸ್ಟಿ ಆಗುತ್ತ.
ಅಕ್ಕ ಈಗ ನ್ ಟಪ್ ಅಮ್ಮ ಏನ್ ಮಾಡ್ತಾನೆ ಅಕ್ಕ ಓದ್ತಾನೆ ಏನಕ್ಕ ಮುಂದಂಗೆ.
ಹ ತಮ್ಮನೂ ಅವ್ನು ಬಿ ಎ ಓದ್ಲಕತ್ತಾನ.
ಹಾಂ ಅಕ್ಕ.
ಅವ್ನು ಕಾಂಪಿಟೇಟಿವ್ ಓದ್ಲಾ ಕತಾನ್ ಅಪ್ಪಿ ಹ್ಮ್.
ಹಿಗೆ ಹ್ಮ ಕಾಂಪಿಟೇಟಿವ್ ಓದಕ್ ಕತಿನ್ ಅಕ್ಕ ನಾನು.
ಹಾ ಹ.
ಈಗ ಬಿ ಎ ಮುಗಿಸಿ ಮುಂದೆ ನಾವು ಟೀಚರ್ ಆಗ್ಬೇಕಂತ ಮಾಡ್ಯಕ್ ಏನ ಕೋರ್ಸ್ ಬಗ್ಗೆ ನಿಮ್ಗೆ ಏನ ಮಾಹಿತಿ ಅದ ಏನಕ್ಕ.
ಹ ಟೀಚರ್ ಆಗ್ಬೇಕಂದ್ರೆ ಬಿ ಎಡ್ ಕಂಪಲ್ಸರಿ ಯಾವಾಗ್ಬೇಕ್ ಅಬಿ.
ಹ ಅಕ್ಕ.
ಬಿ ಎಡ್ ಬಿ ಎಡ್ ಕಂಪಲ್ಸರಿ ಆಗ್ ಆಗ್ಬೇಕು ಎರಡ್ ವರ್ಷ ಬಿ ಎಡ್ ಇರುತ್ತಲ್ಲಾ.
ಅ ಹ ಅಕ್ಕ.
ಬಿ ಎಡ್ ಕಂಪ್ಲೀಟ್ ಆದಂದ ನಂತರ ನೀವುಲ್ಲಿ ಗೆಸ್ಟ್ ಟೀಚರ್ ಆಗ್ಬಹುದು ಆಮೇಲೆ ನೀವು ನ ಕಾಂಪಿಟೇಟಿವ್ ಅಲ್ಲಿ ಪಾಸ್ ಆದ್ರೆ ಮತ್ತೆ ಗೌರ್ಮೆಂಟ್ ಸೀಟ್ ಸಿಗ್ಬಹುದು ಇ ಎಷ್ಟು ವರ್ಷ ಇಟತಿ ಕಾಪಿಟೇಟಿವ ಹೋದಾಗಂತ ದ
ಈಗ ಎರಡ್ ವರ್ಷ ಆಯ್ತ ಅಕ್ಕ ಅಂದ್ರೆ ಕಾಲ್ಪಾರಮ ಇಲಕ್ಕ ಈ ಬಿಡದ ಒಂದ್ ಎರಡ್ನೂರ್ ಪೋಸ್ಟ್ ಬಿಡ್ತನಕ್ಕ ಒಂದ್ ಎರಡ್ ಲಕ್ಷ ಜನ ಅಪ್ಲಿಕೇಶನ್ ಆಗ್ಬಿಡ್ತಕ್ಕ ಅ್ರ ಯಾರಿಗ ಅಂತ ಜಾಬ್ ಆಬಕ್ಿಲ್ಲಕ್ಕ
ಹ್ಮ್ ಅಂತ ಹೋದಾರ ನಮ್ಮಂಗ ಈತರ ಅ ಅವರು ಬಾಳ ಜನ ಇದೀವಿ ನಾ್
ಹ್ಮ್
ಇವಲ್ಲ ಹಿಂಗ ಇನ್ನ ಭಾಜನೆ ಹಾಕಿರ್ತಾರ ಎಷ್ಟೋ ಜನ ಓದತಿರ್ತಾರ ಅಂತ ನಾನು ನಾನು ಅದೇ ಮಾಡಸಾಟೆ ನ್ದ ಅದೇ ಮಾಡಸಾಟೆ ಅನ್ಕೋತಿ ಜಾಸ್ತಿ ಹಿಂಗ ಅನ್ಕೋತಿವಿ ಅದನ್ ಬಿಟ್ಟು ಓದಕ ಪ್ರಯತ್ನ ಪಡಲ್ಲ ಹದತಿ
ಇ ಕ ಇಟ್ದ್ರ ಪೊಲೀಸ್ ಗಿಲೀಸ್ ಹತದಕ ಇಟ್ ಇಲ್ಲ ನ ಇ ಟೀಚರ್ ಪೋಸ್ಟ್ ಓದ್ಬೇಕಕ್ ಈಗ ಎಸ್ ಡಿ ಎ ಎಫ ಡಿ ಎ
ಹ್ಮ್ ಅವ್ನು ಕಲ್ಫಾರನ್ ಮಾಡೋದು ಬಾಳ ಮೂರ್ ನಾಲ್ಕು ವರ್ಷ ಐದು ವರ್ಷ ಕಾಲ್ಕರ್ ಮಾಡ್ತಾರವು
ಪೊಲೀಸ್ ಆದ್ರರು ವರ್ಷತ ಕ ಪರ್ಮು
ಹ್ಮ್ ವರ್ಷ ಆತ ಸೀಟ್ನು ಜಾಸ್ತಿ ಇದು ಮಾಡಿರ್ತಾರ ಅವರು ಕರ್ದಿರ್ತ ಸೀಟ್ ಹ್ಮ್
ನೀವು ಏನಾದ್ರ ಹಂಗ ಪೊಲೀಸ್ ಇಲೀಸ್ ಎಕ್ಸಾಮ್ ಬರದ್ರೆ ಏನಕ್ಕ ನೀವು ಏನು
ನಾವ್ ಯಾವ್ದು ಇನ್ನುೂ ಕಾಂಪಿಟೇಟಿವ್ ಎಕ್ಸಾಮಿ ಬರ್ದಿಲ್ಲಪ್ಪ ಡಿಗ್ರಿ ಆಗ್ಯಿದ ಮನ್ಯ ಕುೂತೀವಿ ನೋಡು ನಮ್ದ ಏನ್ ಐಟ್ ಇಲ್ಲ ಏನಿಲ್ಲ ನಾವು ಐಟ್ ಇತ್ತ್ರೆ ಸ್ವಲ್ಪು
ಇದು ಬರಿಬೋದ ಅಲ್ಲಕ್ಕ ನೀವು ಯು ಪಿ ಎಸ್ ಸಿ ಡಿಗ್ರಿ
ಯುಪಿಎಸ್ಸಿ ಆ ಬಾಳ ಡಿಫಿಕಲ್ಟ್ ಇರ್ತರ ಅಂತಾರಪ್ಪಾ ನಾನು ಅಷ್ಟು ವಿ ಪಸ್ ಬಗ್ಗೆ ಅಷ್ಟು ನನಗೂ ಹೊಲವಿಲ್ಲ
ಹ್ಮ್
ಸೇ ಮಾಡ್ಬೇಕತ್ತಳಿ
ಹ ಹಾ
ಹ್ಮ್ ನಿಮ್ಗ ನ್ ನಿಮ್ಗ ನು ಟೀಚರ್ ಫೋಸ್
ಈ ಯಾಕ ನಿಮ್ಮ ಯಜಮಾನ್ ಇಲ್ಲಾ ಯಜಮಾನ್ ಡ್ಯೂಟಿ ಮಾಡ್ತ ನೇನಕ್ಕ ಏನಾರ
ಇಲ್ಲ ಅವರು ಡ್ಯೂಟಿಯ ಏನು ಮಾಡಲ್ಲಲ್ಲ ಅವರು ಅವ್ರದ್ದ ಇಟ್ಟು ಅಲ್ಲ ಇದೆಯ ಹೊಲದ್ ನೋಡ್ ನೋಡ್ಕೋತರ
ಓಲಾ ನೋಡ್ಕೋತರ ಒಂದು ಒಂದು ನೂರ ಒಂದು ಒಂದ್ ನಲವತ್ ಕ್ವಿಂಟಲ್ ಬೆಳತರಿ ಏನ ಕವಳಿಕ
ಕೌಳಿ ಏನಲಪ್ಪಿ ನಮ್ದು ಆಹ ಒಣ ಬೇಸಾಯ ಐತ
ಒಣ ಬೇಸಾಯ ಹ್ಮ್ ಹ್ಮ್ ಎಕ್ರಕ ಒಂದ್ ಹತ್ತು ಕ್ವಿಂಟಲ್ ಬೆಳತಿರಕ್ಕ ಹತ್ತಿ
ಹ್ಮ್ ಮಳಿ ಅದೆಲ್ಲ ಛಲೋ ಆಯ ತಂದ್ರ ಆತದಪ್ಪಿ ಎಕ್ರಕ್ಕ ನು
ಹ್ಮ್ ಹ್ಮ್
ಮಳೆ ಆಗ್ಬೇಕು ಮಳೆ ಆಲಿಲಾ ಅಂದ್ರೆ ಏನ ಆಗಲ್ಲ ಯಾವಲ್ಲ ಎಂತ ಚೊಲೋ ಹೊಲಗಳಿದ್ರು ಆಗದಿಲ್ಲ
ಹ್ಮ್ ಹ್ಮ್
ಹ್ಮ್ ಜಾಸ್ತಿನೂ ಮಳಿನ ಇರ್ಬಾರ್ದು ಕಡಿಮಿನೂ ಮಳಿ ಬರ್ಬ ಜಾಸ್ತಿ ಮಳಿದ್ರೆ ಎಲ್ಲಾ ಹೊಲ್ದಲ್ಲಿ ನೀರ್ ನಿಂತು ಅ ಗಿಡ ಎಲ್ಲಾ ಒಣಗ ಬಿಡ್ತ ಆ ಕಡಿಮೆ ಮಳೆ ಇತ್ತಂದ್ರುನು ಅಷ್ಟೇ ಗಿಡಗಳ ಮ್ಯಾಲ ಬೆಳೆಯದೇ ಇಲ್ಲ ಅದು ಅಷ್ಟೇ ಬುಡ್ಡ ಬುಡ್ಡ ಆಗ್ಬಿಡ್ತವು ಮೀಡಿಯಂ ಸೈಜ್ ನಲ್ಲಿ ಮಳಿ ಬರ್ಬೇಕು ವಾರದಾಗ ಒಂದ್ಸಲ ಡೇಲಿ ಬರಕತ ವಾರದಾಗ ಮೂರ್ ಸಲ ನಾಕ ಸಲ ಈ ತರ ಮಳಿ ಬಂದ್ಬಿಡ್ತದೆ ಹಂಗ ಬರ್ಬಾರ್ದ ವಾರದ ಒಂದ್ ಟೈಮ್ರ ಬರ್ಬೇಕು ಅಂದ್ರೆ ಅದು ಸ್ವಲ್ಪ ಬೆಳೆಗೆ ಚಲೋ ಮಳೆಯಷ್ಟು ವಾರದಗಂಟೈ
ಇವಾಗ ಒಟ್ಟು ಅತಿ ಹ್ಮ್ ಮಳೆ ಅಕ್ಕ ಇನ್ನ ಒಂದು ತಿಂಗಳದಾಗ ಚೊಲೋ ಆತ ಅಂತ ಹೇಳ್ಯಾರಕ್ಕ ಬಿತ್ತುವಕ್ಕಕ್ಕ ಏನಾರ ಹತ್ಯಾರ
ಏನಾದ್ರೂ ಮಳಿ ಎಲ್ಲ ಮುಂಚೂಚಿನ ಎಲ್ಲಾ ಇ ಫೋನಲ್ಲಿ ನೋಡ್ತರಿ ಏನೇನ್ ಎದ್ರಾಗ ನೋಡಿ ತಿಳಕೋತಿರಪ್ಪಿ
ಈಗ ಪೋನಾಗ ಬರ್ತಕ್ ಮುನ್ಸೂಚನೆ ಮೊದಲು ಈಗ ದೇವರು ಹೇಳತಿದ್ರ ಹೇಳಿಕಿಗಳು ಮಾತು ಅವರು ಕೇಳತ ಹ ಇವಾಗ ಫೋನ್ನ್ಯಾಗ ಗೊತ್ತತ್ ಎಕ್ಕ
ಹ್ಮ್ ಹ್ಮ್ ಸರಿ ತತ
ಹವಾಮಾನ ಇಲಾಖೆರು ಹ ಹೇಳಳ್ತಾರ ಗೆ ಸರ ಹ್ಮ್ ಹ್ಮ್
ಹ